ಹಲೋ ನಮಸ್ಕಾರ ಹೆಸ್ರೇನು. ಬೇಕಿತಾ ಅಂತ ಹಲೋ. ಹೌದಾ ಡಿಸ್ಟರ್ಬ್ ಮಾಡಿದಿನ. ದೆ
ಇಲ್ಲ ಮಾಡಿಲ್ಲ ಬಟ್ ನಿಮ್ ವಯಸ್ಗಿಂತ ಬೇರವ್ರು. ನಿಮ್ ವಯ್ಸ್ಕಿಂತ ಬೇರೊರ್ ವೊಯ್ಸ್ಸೇ ಜಾಸ್ತಿ ಕೇಳ್ಸ್ ತಿದೆ
ಹೌದಾ ಇವಾಗ ಕೇಳ್ಸತಿದೆನಾ ಇವಾಗ. ಇವಾಗ ಇವಾಗ ಕೇಳುಸ್ತಿದ್ದೇನಾ ಇರಿ ಸ್ವಲ್ಪ.
ಯಾಕ್ ಮಾಡ್ತ್ಯ ಅವ್ರ್
ಕೊವ ಹೇಳಿ ಇವಾಗ.
ಹಾ ಊಟ ಮಾಡುದ್ರ.
ಊಟ ಮಾಡಿಲ್ಲ ಕಿಂದಿ ಮಾಡ ಮತ್ತೆ ಇಡ್ಲಿ ಮತ್ತೆ ಸಾಂಬಾರ್ ಚಟ್ನಿ ನೀವು
ಹಾ ನಾವು ಮಸಾಲೆ ದೋಸೆ ತಿಂದ್ವಿ
ಹೌದಾ ಹೇಗಿತ್ತು ಮಸರು ದೋಸೆ ಹ
ಚೆನ್ನಾಗಿತ್ತು ನಿಮ್ದ್ ಹೆಂಗಿತ್ತು ಇಡ್ಲಿ ನ ಹಾಸ್ಲಲ್ಲೇ ಮಾಡಿದ್ರರು ಅಥವಾ ಹೊರ್ಗ ಕಡ ತಿಂದದ
ಚೆನ್ನಾಗಿರ್ಲಿಲ್ಲ ಹೊರಗಡೆ ತಿಂದಿರೋದು ಚೆನ್ನಾಗಿರ್ಲಿಲ್ಲ
ಹೌದಾ ನೋಡ್ಬಿಟ್ಟ ತಿನ್ಬೇಕ ತಾನೆ ನೀವು
ಹ ಏನ್ ಮಾಡಕ್ ಆಗುತ್ತೆ ನಮ್ಗ ನ್ ಗೊತ್ತಿರುತ್ತ ಹೇಗಿರುತ್ತೆ ಅಂತ ರುಚಿ ಏನ್ ನಮಗ ಹೇಗಿ ತಿಬಿಟ್ಟ
ಇವಾಗ ಜಾಸ್ತಿ ಕ ಫೇಸ್ ಹಾ ಬರುತ್ತೆ ಏನು ಇಷ್ಟೇ ಈ
ನಂಗೆು ಹೌದಾ ಗೊತ್ತೇ ಇರ್ಲಿಲ್ಲ ನೋಡಿ
ಅದಕ್ಕೆ ತಿಳ್ಕೋಬೇಕು ನೀವು
ನಂಗೆ ನಂಗೆ ಕಖರಿಚಾ ಅಂದ್ರೆ ತುಂಬಾ ಇಷ್ಟ ಬೆಳಿಗ್ಗೆ ಒಂದು ಕಪ್ ಸಿಗ್ದಿದ್ದು ಆದ್ರೆ ನ ಮೆ ಆಗೋದಿಲ್ಲ
ಹೌದಾ ಅಂದ್ರೆ ಡೈಲಿ ಕುಡಿತೀರಾ ನೀವು
ಡೈಲಿ ಕುಡಿತೀನಿ ಬಟ್ಟಿ ಇವಾಗ ಕೊ
ಹೌದಾ
ಯಾರು ನಂಗೆ ಮಾಡ್ಕೊಡ್ತಿಲ್ಲ ಪರೀಕ್ಷಾದಕ್ಕೆಟ್ಟಿದ್ದೀನಿ
ನೀವೇ ಮಾಡ್ಕೊಂಡ್ ಕುಡೀರಿ ಬೇರೆಯವ್ರ ಮಾಡ್ಕೊಡ್ಬೇಕಾ ನಿಮ್ಗೆ
ನಾವ್ ಮಾಡ್ಕೊಂಡು ಕುಡಿಯಕ್ಕೆ ಏನಮ್ಮ ಹತ್ರ ಇದು ಇಲ್ಲ ಅದಕ್ಕ ಏನಂತಾರೆ ಒಲೇ ಇಲ್ಲವಲ್ಲಿ
ಓ ಹೊರ್ಗಡೆ ಹೋಗಿ ಕುಡಿಬೇಕ ಗುಡಲ್ಲಿ ಏನಾಗುತ್ತೆ ಒಂದ್ ರೋಡ್ ವಾಕ್ ಆದ್ರೂ ಆಗುತ್ತೆ
ಕ ಮನೆ ಕ
ಕಾಫಿ ಇಷ್ಟ ಇಲ್ವಾ ನಿಮ್ಗೆ
ನಮ್ಗೆ ಕಾಫಿ ಕುಡಿತೀನಿ ಬಟ್ ಯಾವಾಗಾದ್ರು ಆಚೆ ಹೋದಾಗ ಅವ್ರ ಪ್ರವಾಸ ಮಾಡುವಾಗ ಆತರ ಕುಡಿತೀನಿ ಜಾಸ್ತಿ ಏನ್ ಅಲ್ಲ ಕಾಫಿ ಟೀ
ಹ್ಮ ಎತಾ
ನೀವು ನಿಮಗೇನ್ ಇಷ್ಟ
ಟೀನೇ ಜಾಸ್ತಿ ಇಷ್ಟ
ಹೌದಾ ಟೀ ಯಾಕ ಇಷ್ಟ ಕಾಫಿ ಯಾಕ ಇಷ್ಟ ಇಲ್ಲ
ಕಾಫಿ ಅಂದ್ರೆ ಅದು ಮಾಡೋ ವಿಧಾನ ಒಬ್ರೊಬ್ರು ಒಂದೊಂದ್ ಸ್ಟೈಲ್ ಅಲ್ಲಿ ಮಾಡ್ತಾರಲ್ವಾ ಅದಕ್ಕೆ ಟೀ ಆದ್ರೆ ಸೇಮ್ ಇರುತ್ತೆ ಚೆನ್ನಾಗ್ ಮಾಡ್ತಾರೆ ಎಲ್ರು ನಮ್ ಹೋಸ್ಟ್ಲಲ್ ಕಾಫಿ ಚೆನ್ನಾಗ್ ಮಾಡಲ್ಲ.
ಅದಿಕ್ ಇಷ್ಟ ಇಲ್ವಾ ಕಾಫಿ.
ಮುಂಚೆ ಕುಡಿತಿದ್ದೆ ಇವಾಗ್ ಕುಡಿಬೇಕ್ ಅನ್ನುಸ್ತಿಲ್ಲ.
ಹೌದಾ ನಾನು ಆಚೆ ಎಲ್ಲಗಾದ್. ನನ್ಗೆ ಅಡುಗೆ ಮಾಡಕೆ.
ಅದ್ನ ಒಂದ್ಸಲಿ.
ಹಲೋ
ಹಾ ಕೇಳಿಸ್ತಿದೆ ಏ ಹ.
ನಂಗೆ ಹೋಳಿಗೆ ನಂಗ್ ಗೆ ಹೋಳಿಗೆ ಬರುತ್ತೆ ಮತ್ತೆ.
ಮಾತಾಡಕ್ ಸೊರಿ ಹೋಳಿಗೆ ಮಾಡಕ್ ಬರುತ್ತ ನಿಮ್
ಹಾ ಬರುತ್ತೆ.
ಹತ್ತಿರ ಸ್ವಲ್ಪ ಹೇಳಿ.
ಆ ನೀವ್ ಮಾಡ್ತೀರಾ ಹೋಳಿಗೆ.
ನೀವ್ ನೀವೇ ಹೇಳಿ ನಮ್ಗ್ ಗೊತ್ತಿಲ್ಲ ಅದ್
ನಿಮ್ಗೆ ಯಾವ್ ತರ ಫೋ ಳಿಗೆ ಏ ಕೇಳಿ ನಾನ್ ಹೇಳ್ತಿನಿ.
ನಿಮ್ಗ್ ಯಾವ್ ತರ ಇಷ್ಟ ಜಾಸ್ತಿ.
ನಂಗೆ ಶೇಂಗಾ ಹೋಳಿಗೆ ಮತ್ತೆ ಬೇಳೆ ಹೋಳಿಗೆ ಅಂ ಜಾಸ್ತಿ ಅಂದ್ರೆ ಜಾಸ್ತಿ ಇಷ್ಟ ಮತ್ತೆ ನಾರ್ಮಲ್ ರವೆ ಹೋಳಿಗೆ ಅಂತ ಮಾಡ್ತಾರ್ ನೋಡಿ ಅದನ್ನು ಇಷ್ ತ ಏನು ಏನು ತಿಂಡಿ ಏನು ಇರ್ಲಿಲ್ಲ ಅಂತಂದ್ ಸಮಯದಲ್ಲಿ ತಿನ್ನೋದು ಇಷ್ಟ.
ಹೌದಾ ನೀವು.
ಹು
ಆ ಹೇಳಿ ಯಾವ್ದಾದ್ರು ಒಂದ್ ವಿದ್ ಇದಾನ ಹೇಳಿ ಯಾವುದಾದರೂ ಹೋಳಿಗೆದು
ಸರಿ ಹೇಳಿರ್ತೀನಿ ನಿಮ್ಗೆ ಯಾವ್ದ ಯಾವ್ದ್ ಯಾವ ಹೋಳಿಗೆ ಮಾಡ್ಬೇಕು ಅಂತ ಇಷ್ಟ ನಿಮ್ಗೆ.
ಶೇಂಗಾ ಹೋಳಿಗೆ ವಿಧಾನ ಹೇಳಿ.
ಹ ಶೇಂಗಾ ಹೋಳಿಗೆ ಅಂದ್ರೆ ನೀವು ಎಷ್ಟ್ ಜನಕ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಷ್ಟ್ ಜನದು ಕೌಂಟ್ ಮಾಡ್ಕೊಂಡು ಒಂದು ಚರಿಗೆ ಇರುತ್ತೆ ನೋಡಿ.
ಹ್ಮ್ ಅದ್ರಲ್ಲೇನು ಎಷ್ಟ್ ಜನ ತಿಂತಾರೆ ಅಷ್ಟ ಅದು ತುಂಬಾ ಹೊತ್ತ ಇಡ್ಬೋದು ತಾನೆ ಹೋಳಿಗೆ ಜಾಸ್ತಿ
ಇಡ್ಬೋದು ಬಟ್ ಎಷ್ಟ ಅಂತ ಮಾಡುತ್ತೆ ಮಾಡೋರ್ ಎಷ್ಟು- ಎಷ್ಟ್ ಅಂತ ಮಾಡ್ತಾರೆ ಸ್ವಲ್ಪನೆೇ ಮಾಡೋುದಲ್ವಾ.
ಅಂದ್ರೆ ನಮ್ಗೆ ಯಾವಾಗ ಯಾವಾಗ್ ಬೇಕ ಅವಾಗವಾಗ ಯಾವಾಗ ಯಾವಾಗ ಬೇಕು ಅವಾಗಾವಾಗ ಮಾಡ್ಕೊಬೋದಲ್ವಾ.
ಮಾಡ್ಕೋಬೋದು ಇಲ್ಲ ಒಂದೇ ಸರಿ ಮಾಡಿ ಇಬಹದು ಬಟ್ ಒಬ್ರೊಬ್ರು ಮಾಡ್ತಾರೆ ಯಾವಾಗ್ ಬೇಕ್ ಓ ಯಾವಾಗ ತಿನ್ಬೇಕು ಅಂಬಿಟ್ಟು ಅವಾಗೆಲ್ಲ ಬಟ್ ಹಾಗೆಲ್ಲ ಮಾಡಬಾರ್ದು ಅಂತಾರೆ ನಮ್ಮಮ್ಮ ಎಷ್ಟ ಜನಕ್ ಬೇಕು ಅಷ್ಟ. ಚೆನ್ನಕ್ ಮಾಡ್ಬೇಕು ಎಕ್ಸ್ಟ್ರಾ ಮಾಡಿರ್ಬೇಕು ಎಷ್ಟ್ ಮಾಡಕ್ ಆಾಗುತ್ತೆ ಒಂದ ಒಂದು ಬುಟ್ಟಿ ಮಾಡಕ್ಕಾಗುತ್ತೆಅಷ್ಟೇ ಅದ್ರ ಜ ಅದ್ರ ಮೇ ಅದ್ರಕಿಂತಲೂ ಜಾಸ್ತಿ ಮಾಡಕ್ ಆಗಲ್ಲ.
ಹೌದಾ. ಹೇಳಿ ಮತ್ತೆ ಒಂದ್ ಚರ್ಗಿಅಲ್ಲಿ ಏನ್ ತಗೋಬೇಕು.
ತಗೊಂಡು ಹಿಟ್ ತಗೋಬೇಕು ಫುಲ್ ಅದ್ರು ತುಂಬಾ ಸೂಪರ್ ಹಿಟ್ ಓರ್ ಗೋದಿ ಹಿಟ್ ಅಂತ ಬರುತ್ತೆ ಹೋಳಿಗೆ ಮಾಡಕ್ಕೆ ಅಲೋ ಆ ಹಿಟ್ ತಗೊಂಡು
ತ್ತ
ಹೌದು ಶಾಪ ಅಲ್ಲಿ ಸಿಗುತ್ತೆ ಈ ಗೋಧಿ ಹಿಟ್ಟು ಶಾಪಲ್ಲ ಸಿಗುತ್ತೆ.
ಹ್ಮ್ ಕಂಟಿನ್ಯೂ ಮಾಡಿ
ಹ್ಮ ತಗೊಂಡ್ ಬಿಟ್ಟು ಅದನ್ನ ಮಿಕ್ಸ್ ಮಾಡಿ ರುಬ್ಬಿ ರೌಂಡ್ ಮಾಡಿ ಇಟ್ಬೇಕು. ಹಿಟ್ಟನ್ನ. ಮತ್ತೆ ಆಮೇಲೆ ಒಂದು ಒಂದ ಕಿಲೋ ಆರ್ ಒನ್ ಟೂ ಕಿಲೋ ಆರ್ ತ್ರ್ರೀ ಕಿಲೋ ಆರ್ ಫೋರ್ ಕಿಲೋ ಎಷ್ಟಾದ್ರೂ ಶೇಂಗಾ ತಗೊಂಡ್ಬಿಟ್ಟು ಶೇಂಗ ಅಂದ್ರೆ ಗೊತ್ತಾ ಕಡಲೆ ಬೀಜ ಅದನ್ನ ತಗೊಂಡು ಡು ಅದನ್ನ ಸ್ವಲ್ಪ ಹುರ್ಕೋಬೇಕು ಒಲೆ ಮೇಲೆ. ಅದನ್ನು ಹುರ್ಕೊಂಡ್ ಬಿಟ್ಟು ಸೈಡ್ಗೆ ಇಟ್ಕೋಬೇಕು ಮತ್ತೆ ಬೆಲ್ಲ ತಗೋಬೇಕು ನಾವ್ ಎಷ್ಟ ಎಷ್ಟು ಶೇಂಗಾ ತಗೋತೀವಿ ನೋಡು ಎಷ್ಟು ಕಿಲೋ ಮೇಲೆ ಕಡಲೆ ಬೀಜ ತೊಗೊತಿವಿ
ಅರ್ದ ಬೆಲ್ಲ ಹಾಕ್ಬೇಕಾ
ನಾವು ಬೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ನಮ್ಮನೆ ನೆಯಲ್ಲಿ ಮತ್ತೆ ನಾನು ಸಕ್ಕರೆ ಹಾಕೋರ್ ಹಾಕ್ತಾರೆ ಹಾಕ್ಬೋದು ಹಾಗೇನಿಲ್ಲ ನಮ್ಮ ನಮ್ಮ ಮನೆಯಲ್ಲಿ ಶುಗರ್ ಇದೆ ಸ್ವಲ್ಪ ನಮ ಟೇಸ್ಟ್ ಅಂದ್ರೆ ಬೆಲ್ಲ ಹಾಕಿದ್ರ ಜಾಸ್ತಿ ಟೇಸ್ಟ್
ಸಕ್ಕರೆ ಹಾಕಿದ್ರೆ ಬರಲ್ವಾ
ಬರುತ್ತೆ ಅದನ್ನು ಬಟ್ ಜಾಸ್ತಿ ಬೆಲ್ಲ ಹಾಕಿದ್ರೆ ತುಂಬಾ ಸ್ವಲ್ಪ ರುಚಿಕರವಾಗಿರುತ್ತೆ ಸಕ್ಕರೆ ಹಾಕದ್ರೆ ಅಷ್ಟೇನಿಲ್ಲ ಅನ್ಸಲ್ಲ ಸುಮ್ನೆ ಹಂಗೆ ಒಬ್ರಿಗೆ ಒಬ್ರಿಗೆ ಒಂದೊಂದ್ ತರ ಇಷ್ಟ ಆಗುತ್ತೆ ಒಬ್ಬ್ರೊಬ್ಬಿಗೆ ಅಲ್ವಾ ಅಲೋ ಕೆಳಸ್ತಾ ಇದ್ದೇನಾ ಅಲೋ ಎಲ್ಲಿದ್ದೀರಾ ಕೇಳಸ್ತಿಲ್ವಾ ಹಲೋ
ಕೇಳಿಸ್ತಿದೆ
ಹ್ಮ್ ನೀವು ಕೆಲ್ಸ ಮಾಡ್ತೀರಾ ಅಥವಾ ಓದತೀರಾ
ನಾವು ಓದತಾನೇ ಇದ್ದೀವಿ ಇವಾಗ ಕೆಲ್ಸ ಏನ್ ಮಾಡ್ತಿಲ್ಲ
ಹೌದಾ ಮತ್ತೆ ನಾನ್ ನಾನ್ ಹೇಳೋದ ಕೇಳ್ಸ್ಕೊಳ್ಳಿ
ಹಾ ಮತ್ತೆ ಹೇಳಿ
ಹಲೋ ಮತ್ತೆ ಅದನ್ನ ತಗೊಂಡ್ಬಿಟ್ಟು ರುಬ್ಬಿ ಮಿಕ್ಸಿ ಅದೇ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ರುಬ್ಬಿ
ಶೇಂಗಾ ಮತ್ತೆ ಬೆಲ್ಲ ಎರಡುನಾ ಕಂ ಎರಡು ಶೇಂಗಾ ಮತ್ತೆ ಬೆಲ್ಲ ಎರಡು
ಹಾ ಎರಡು ಮಿಕ್ಸ್ ಮಾಡಿ ರುಬಿ ಇರ್ಬೇಕು ಒಂದು ಮೂರು ಗಂಟೆ ವರೆಗೂ
ಹ್ಮ್
ಹಲೋ
ಕೇಳಿಸ್ತಿದೆ ಹು ಅಂತಿದ್ದೀನಿ
ಮತ್ತೆ ಇಟ್ಬಿಟ್ಟು ನಮ್ಗೆ ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ತಗೊಂಡು ಮತ್ತೆ ಅದರಲ್ಲಿ ಅಹ ಇದು ತುಂಬ್ಬೇಕು ಶೇಂಗಾ ಮತ್ತೆ ಅದು ಬೆಲ್ಲ ಇದು ಮಾಡವಿ ನೋಡಿ ಅದು ಮತ್ತೆ ಆಮೇ ಆಮೇಲೆ ರೌಂಡ್ ಶೇಪ್ ಅಲ್ಲಿ ಅ ಅಟ್ ಲಟ್ಟಿಸಕೋಬೇಕು
ಓಹ ಚಪಾತಿ ಹೆಂಗ್ ಲಟ್ಟಿಸ್ತೀವ ಆತರದ ಲಟ್ಟಿಸ್ಬೇಕು
ಹಾ ಆ ತರ ಲಟ್ಟಿಸಬಿಟ್ಟು ತವಾ ಗೊತ್ತಾ ಹಾ ತವಾ ಮೇಲೆ ಹಾಕ್ಬೇಕು
ಹ್ಮ್ ಮತ್ತೆ ನೀವ್ ಅದ್ನ್ನ ಜಾಸ್ತಿ ತುಪ್ಪ ಜೊತೆ ತಿಂತೀರಾ ಅಥವಾ ಹಾಲಿನ ಜೊತೆ ತಿಂತೀರಾ
ನಾನು ಜಾಸ್ತಿ ತುಪ್ಪ ಜೊತೆನೂ ತಿಂತೀನಿ ಹಾಲಿನ ಜೊತೆನು ತಿಂತೀನಿ ಬಾಗ ಮಧ್ಯ ಮಧಹ್ನ ಸಮಯದಲ್ಲಿ ಹಾಲ ಇರ್ ಸಿಗಲ್ಲಲ್ವಾ ತುಪ್ಪ ಜೊತೆ ತಿಂತೀನಿ ಬೆಳಗ್ಗೆ ಜಾವ ಮತ್ತೆ ಸಂಜೆ ಟೈಮ್ ಸಂಜೆ ಸಮಯದಲ್ಲಿ ಅ ಹಾಲ್ ವಿ ಹಾಲ್ ಜೊತೆ ತುಪ್ಪ ಹಾಕ್ಬಿಟ್ಟು ಹೋಳಿಗೆ ಅದ್ರಲ್ಲಿ ಹಾಕ್ಬಿಟ್ಟು ತಿನ್ನೋದು ನೀವು ನೀವು ಟ್ಟೆ ನೀವು ಒಂದ್ಸರಿ ಮಾಡ್ಬಿಟ್ಟ ತಿನ್ನಿ ಚೆನ್ನಾಗಿರುತ್ತೆ
ನೀವು ಹೇಳಿದ್ದ ಇದ್ರಲ್ವ ಇವಾಗ ನಮ್ಮ ಅಮ್ಮಗೆ ಹೇಳ್ತೀನಿ ಮಾಡ್ತಾರೆ ಅದ ಆವಾಗ ನಿಮ್ಗೆ ಹೇಳ್ತೀನಿ ಹೆಂಗಿತ್ತು ಅಂತ
ಹೌದು ಒಂದ್ ಇನ್ ಕೇಸ್ ಈ ಒಂದ್ ವೇಳೆ ನಿಮ್ ಮನೇಲಿ ಯಾರು ಇರ್ಲಿಲ್ಲ ಅಂದಾಗ ನಂಗೆ ಕರೆ ಮಾಡಿ ನಾನ್ ಹೇಕೊಡ್ತೀನಿ ನೀವು ಮಾಡಿಕೊಂಡು ತಿನ್ನಿ
ಹೌದು ಎಲ್ರು ಇದ್ರು ಏನ್ ಪ್ರಾಬ್ಲಮು ನಿಮಗ್ ಕೇಳ್ಬೋದು ಲ್ವನಾನೇ ಯಾವ ತರ ವಿಧಾನ ಅಂತ
ಹಂಗಿಲ್ಲ ಇವಾಗ ನಿಮ್ಗೆ ನಿಮ್ ಮನೇಲಿ ಬಿಡ್ತಾರ ನಿಮ್ಮಮ್ಮ ಇದ್ರೆ ಮಾಡಕ್ ನಿಮ್ಗೆ ಬಿಡಲ್ಲಲ್ವಾ ನ
ಬಿಡ್ತಾರೆ ನಾವು ತುಂಬಾ ಏನಾದ್ರು ಮಾಡ್ತೀವಂತ ಬಿಡ್ತಾರೆ ಆಥದಿಲ್ಲ
ಹೌದಾ ನಿಮ್ಮ ಜೊತೆ ಮಾತಾಡಿದೆ ತುಂಬಾ ಚೆನ್ನಾಗಿತ್ತು ಮತ್ತೆ ಕರೆ ಮಾಡ್ತೀನಿ ಸಮಯ ಸಿಕ್ಕಾಗ ಮತ್ತೆ ಸಮಯ ಸಿಕ್ಕಾಗ ಕರೆ ಮಾಡ್ತೀನಿ ಧನ್ಯವಾದಗಳು